ಹಲ್ಲೋ ಸರ್ ಗುಡ್ ಮಾರ್ನಿಂಗ್.
ಗುಡ್ ಮಾರ್ನಿಂಗ್ ಸರ್.
ಹೌದ ಸರ್ ಯಾವೂರ ಸರ್ ನಿಮ್ದು.
ನಮ್ ಸರ್ ಎಲ್ಲಿ ಎಲ್ಲಿ ಸರ್ ಗುಲ್ಬರ್ಗಾ ನಿಮ್ಮ ಸರ್.
ಓಹೋ ನಮ್ಮ ಶಿವಮೊಗ್ಗ ಸರ್.
ಏನ್ ಮಾಡ್ತಿರ್ ಸರ್ ಗುಲ್ಬರ್ಗದಲ್ಲಿ.
ಹ್ಮ್ ನಾವು ಇದು ಸರ್ ಅಗ್ರಿಕಲ್ಚರ್ ಮಾಡ್ತೀವಿ. ಇದೇ ಫಾರ್ಮರ್ ನಾವು ಎಲ್ಲಾ ರೈತೃ.
ಹೌದ ಸರ್.
ನೀವು ಸರ್.
ನಾವ ಸರ್ ಇಲ್ಲಿ ಸ್ಟೂಡೆಂಟ್ ಸರ್ ಓತೇವಿ ಸರ್ ಇಲ್ಲಿ ಗುಲ್ಬರ್ಗ ಜಿ ಎನ್ ಡಿ ಕಾಲೇಜ ಅಲ್ಲಿ.
ಏನ್ ಮಾಡ್ತಿರಾ ಯಾವ್ದು ಏನ್ ಓದ್ತಿರೋದು.
ಸರ್ ನಾವ ಇಲ್ಲಿ ಅಗ್ರಿಕಲ್ಚರ ಓತೇವಿ ಸರ್ ಬಿ ಎಸ್ ಸಿ ಅಗ್ರಿ. ಬಿ ಎಸ್ ಸಿ ಅಗ್ರಿ ಮಾಡತ್ತು ಸರಿ
ಓಹೋ ನಾವೆಲ್ಲ ಅಗ್ರಿ ಮಾಡ್ಲಿಲ್ಹಂಗ ಅಗ್ರಿಕಲ್ಚರ್ಗೆ ಬಂದಿದಿವಿ ಸರ್.
ಸರ್ ನಮ್ಗ್ ಸರ್ ಅಷ್ಟು ನಾಲೇಜ್ ಇಲ್ಲ ಸರ್ ಅಗ್ರಿಕಲ್ಚರ್ ಬಗ್ಗೆ ಸರ್ ಸ್ವ ಸ್ವಲ್ಪ. ಟ್ರೈನಿಂಗ್ ತಗೊಂಡಿದ ಮೇಲೆ ಸರ್ ಮಾಡದ ಸರ್ ಅದ .
ನಮ್ದೆಲ್ಲಾ ಬ್ಯಾಕ್ ಗ್ರೌಂಡ್ ಅಗ್ರಿಕಲ್ಚರ್ ಅಲ್ಲ ಸರ್ ಅದಕ್ಕೆ ಬರಿ ಅದ್ನೆ ಮಾಡ್ತೀವಿ.
ನಮ್ದ ಬ್ಯಾಕ್ ಗ್ರೌಂಡ್ ಅಗ್ರಿಕಲ್ಚರ್ ಸರ್ ಬಟ್ ಸ್ವಲ್ಪ ಪತ್ತಿರ್ಬೇಕು ಸರ್ ಅದ್ರ ಬಗ್ಗೆ ಸರ್.
ಅದು ನಿಜ ಸರ್ ಬಟ್ ನಮ್ಗೆ ಬೇಸಿಕ್ ನಾಲಜಿ ಇದೆ ಹೆಂಗ ಅಂದ್ರೆ ಈಗ ಓದಕ್ ಬರ್ಲ್ಲಾ ಅಂತ ಅಂದ ಇದಕ್ ಹೋಗ್ತಿರ್ತಾರ ನಮಗ್ ಸಾಕಷ್ಟ ನಿಮಗೆ ಫುಲ್ಲು ಅದ್ರ ತಳಿಗಳನ್ನ ಡೆವಲಪ್ ಮಾಡಕ್ಕೆ ನೀವು ಅಗ್ರಿಕಲ್ಚರ್ ಓಡಾಕ್ತೀರಿ ಹೈಬ್ರಿಡ್ ಮಾಡಕ್ಕೆ. ಹೈಬ್ರಿಡೈಜೇಷನ್ ಯಾಕಂದ್ರೆ ಸಾ ಶಾರ್ಟ್ ಟರ್ಮ್ನದಾ ಗೆ. ಅ ಬೇಗಾ ಉತ್ಮಿದು ಬೇಗಾ ಪಲಾ ಬಳನೀಡಕ್ಕೆ. ಅದ್ನೆಲ್ಲ ಮಾಡಕ್ಕೆೆ ನೀವು ಅಗ್ರಿಕಲ್ಚರ್ ಓದತ್ತೆ ನಮ್ ಹೆಂಗ್ ಬ್ಯಾಡಲ್ಲಾ. ನೀವ ಮಾಡಿದ್ ನಾವು ಯೂಸ್ ಮಾಡ್ತೀವಿ.
ಹಾ ಸರ್.
ನಾವ ಅದಕ್ಕೆ ಫಾರ್ಮರು ನೀವ ಅದಕ್ಕೆ ಅಗ್ರಿಕಲ್ಚರ್ ಇಷ್ಟ.
ಅದೇ ಸರ್ ನಾವು ಅದ್ರ ಅದಕ್ ಸರ್. ಆ ಒಂದ್ ಟೈಮಲ್ಲಿ ಸರ್ ಊಟ ಸಿಗಲ್ಲ ಉದ್ರ ಸರ್ ಕಷ್ಟ ಆಗುತ್ತೆ ಸೊ ಸೊ ಯಾ. ಟೈಮ ಅಲ್ಲಿ ಯಾವ ತರ ಬೆಳೆಸ್ಬೇಕು ಬೆಳೆಗಳನ್ನ ಫಾಸ್ಟ್ ಆಗಿ ಬೆಳೆಸ್ಬೇಕು ಅದು ಟ್ರೈನಿಂಗಲ್ಲಿ ತಗೊಬೋದ ಸರ್.
ಅದು ನಿಜ ಸರ್ ಇವಾಗ ನೋಡಿ ಆಹ ಅದು ಗ್ರೀನ್ ಹೌಸ್ ಅಂತ ಮಾಡಿದ್ದೀರಿ ನೀವು. ನಮ್ಗ ಗೊತ್ತೇ ಇದ್ದಿಲ್ಲ ಅವಾಗ್ದು ಅಂತು ಎಲ್ಲಾ ಗ್ರೀನ್ ಹೌಸ್ ಈಗ ಸಣ್ಣ ಸಣ್ಣ ಗಿಡಗಳನೆೆಲ್ಲ ಬಿಸ್ಲ ಗಿಟ್ಟೆಯನ್ನು ಒಣಗ ಹೋಗ್ತವೆ ಅದಕ್ಕೆ ಅದು ಸಾ ಹ ಅಸಕಲರ್ ಪದಿರಿ. ಪರದೆಯನ್ನು ಹೊಚ್ಚಿ ಮತ್ತೆ ಅದ್ರೊಳಗೆ ಗಿಡ ಸಂರಕ್ಷಣೆ ಮಾಡ್ತಾರೆ ನೋಡಿ ಅದ ಅಲ್ಲಾ ಮತ್ತ ನೀವೇ ಬಿ ಎಸ್ಸಿ ಅಗ್ರಿ ಅವರೇ ಕೊಟ್ಟಿದ್ದು ಅವರಿಂದನೇ ಉಹಮ್ ಇದು ಕಂಡ್ ಹಿಡಿದಿದ್ದ ಅದು ಎಲ್ಲಾ.
ಹಾ ಸರ್ ಒಂದ್ ರೂಮ್ ಸರ್ ರೂಮ್ ಅಲ್ಲಿ ಸರ್ ನಾರ್ಮಲ್ ಯಾ ಯಾವ ಲೆವೆಲ್ ಫಟ್ ರ್ಟಿಲೈಸೇಷನ್ದ ಸಾ ಸ್ಯಾಂಡ್ ಬೇಕು ಮಣ್ಣ್ ಬೇಕು ಸರ್ ಅದೇ ಮಣ್ಣ ಪ್ರೊವೈಡ್ ಮಾಡಿ ಸರ್. ಸನ್ಲೈಟ್ ಸರ್ ಎಷ್ಟು ಕ್ವಾಲಿಟಿ ಆಫ್ ಸನ್ಲೈಟ್ ಬೇಕೋ ಅಷ್ಟೇ ಕ್ವಾಲಿಟಿ ಪ್ರೊವೈಡ್ ಮಾಡಿ. ನಾರ್ಮಲ್ ಆಗಿ ಹೊಲದಲ್ಲಿ ಎಷ್ಟ ಬಿತ್ತುತ್ತೆ ಅಷ್ಟೇ ಮಳೇನು ನಾರ್ಮಲ್ ಆಗಿ ಎಷ್ಟ ಮಳೆ ಬೇಕೋ ಅಷ್ಟೇ ಮಳೆ. ಒಂದ್ ರೂಮಲ್ಲಿ ಸರ್ ಹಿಂಗ ಹೊರಗಡೆೇನೆ ಬ್ಯಾಡಾ ಸರ್ ರೂಮಲ್ಲಿ ಎಲ್ಲಾ ಮಾಡದ ಪ್ಲಾನಿಂಗ್ ಮಾಡ್ತೀವಿ ಸರ್.
ಓ ಅದು ಬೆಟರ್ ಸರ್ ಆದ್ರೆ. ಹಾ ಅದು ಇದು ಅದಕ್ಕ ಪ ಇದು ಇರಲ್ಲ ಸರ್ ಅದೇನ ಪೌಷ್ಟಿಕ ಅಂಕ್ಷಣ ಅಂತ ಇರತಲ್
ಅದು ಈರಣ್ಣ ಸರ್ ದಾ ಅಂಬತ್ಸರ್ ಅವರ್ ಹಗಾರ ಸರ್ ನೆಲ ಎಲ್ಲ ಚೆನ್ನಾಗಿರ್ಲ ಸರ್ ಮ ಅತಿ ಮಳಿ ಮಳಿ ಹತ್ತಿ ಸರ್ ಬಿತ್ತು ಸರ್ ಊಟ ಮಾಡಕ್ಕೆ ಏನರ ಇರ್ಲೇಬೇಕಲ್ಲ ಸರ್ ಆ ಟೈಮ್ ಅಲ್ಲಿ.
ಓ ಅದು ನಿಜ ಸರ್ ನೀವ ಅನ್ನದು. ಬಟ್ ಪೌಷ್ಟಿಕಾಂಶ ಇರಲ್ಲ ನಮ್ದು ಅದೇ ಇಗ ನೋಡಿ ಹಮ. ಬೆಳೆನ್ ಬೆಳಿತೀವಲ್ಲಾ ಭೂಮಿಯ ಒಳಗೆ. ಆ ಬೆಳಗ್ಗೆ ಇದ್ದಷ್ಟು ಅದಕ್ಕೆ ಪೋಷಕ ಪೋಷಕಾಂಶ ಇರಲ್ಲಾ. ನ್ಯೂಟ್ರಿಷನ್ಸ್ ವ್ಯಾಲ್ಯೂಸ್ ಎಲ್ಲ ಕಮ್ಮಿ ಇರುತ್ತೆ. ಅದು ಅದ ಬೆಸ್ಟ್ ಯಾಕಂದ್ರೆ ನೋಡಿ.
ಯಬೊಬ್ರು ಹೊಲ ಇರಲ್ಲ ಸರಿ ಸ್ವಲ್ಪ ಸ್ವಲ್ಪ ನಿಂಟ ಸ್ವ
ಅವಿಪ್ ಕ್ಯಾಷೆ.